ನಮಸ್ತೆ
ನಮಸ್ತೆ
ಏನ್ ಮಾಡ್ತಾ ಇದ್ದೀಗ
ನಾವು ಕುತ್ಕೊಂಡಿದ್ದೀನಿ ನೀವೇನು ಮಾಡಾ್ತಾಯಿದ್ದೀರಾ
ನವುೂನು ಅಷ್ಟೆ ಪರೀಕ್ಷೆ ಇದೆ ಅಂತ ಪುಸ್ತಕ ಮುಂದೆ ಇಟ್ಟು ಕೂತಿದ್ದೀವಿ
ಮುಂದೆ ಇಟ್ಕೊಂಡು ಕುೂತ್ಕೊಂಡ್ರೆ ಬಂದ್ಬಿಡ್ತ ಇಲ್ಲ
ಮತ್ತೆ ಇವಾಗ ನೀವು ಫೋನ್ ಮಾಡಿದ್ರಿ ಅಲ್ಲ
ಹಾಂ ಹಾಂ ಫೋನ್ ಮಾಡಿದ್ರೆ.
ಮಾತಾಡ್ತಾ್ದೀನಿ.
ಹ.
ಊಟ ಆಯ್ತಾ.
ಹ್ ಆಯ್ತು ನಿಮ್ಮು.
ನಮ್ದನು ಆಯ್ತು. ಇವಾಗ ಮಧ್ಯಾಹ್ನ ಊಟ ತಿನ್ಬೇಕು ಒಂದೂವರೆಗೆ.
ಏ ತಂದ್ರಿ
ಪುಲಿಯೋಗ್ರೆ ನೀವು
ನಾನು ಅನ್ನ ಸಾರು
ಹ್ಮ್ ಮೆ.
ಹೇಬೇಕು ಯಾವಾಗ ಪರೀಕ್ಷೆ.
ನಮ್ಗೆ ಬುಧವಾರ.
ಬುಧವಾರ.
ಹ್ಮ್.
ತುಂಬ ಗ್ಯಾಪ್ ಇದೆ ಯಾಕೆ.
ವಟಿಯು ಅವರ್ನ್ ಕೇಳ್ಬೇಕಕ್ ನಮ್ಗೆನ್ ಗೊತ್ತಿದೆ.
ಹ ಹ ಅ.
ಹ್ಮ್ ಹ್ಮ
ಕಷ್ಟ ಇದೆ ನಾು ಸಬ್ಜೆಕ್ಟು
ಹ್ಮ ಇದೆ. ಅದ್ರಲ್ಲೂ ಇಷ್ಟು ದಿನ ರಜೆ ಕೊಟ್ಟಿದ್ದಾರೆ ಅಂದ್ರೆ ಇನ್ನುೂ ಕಷ್ಟ ಕೊಡ್ತಾರೆ ಅಂತ ಹೇಳ್ತಾ ಇದ್ದಾರೆ.
ಹ.
ಆದ್ರೂನು ಇನ್ನ ಪುಸ್ತಕ ತಗ್ದಿಲ್ಲ.
ಹಗೆ ತುಮಾರ ಧೈರ್ಯ ಬನ್ನ.
ಹ್ಮ್ ಅದೇಏನೋ ಗೊತ್ತಿಲ್ಲ ನಂಗ ನಂಗಂತ ಜಾಸ್ತಿ ಧೈರ್ಯ.
ಹ್ಮ್ ಧೈರ್ಯ ಏನಲ್ಲ ಅದು ಕೊಬು.
ಹ್ಮ್.
ಏನು ರೀ ಕೆಟ್ಟ ಮಾತ್ತಲ್ಲ ಮಾತಾಡ್ತೀರಾ.
ಅರ್ದುು ಇನ್ನೇನ್ ಊಟ ಮಾಡಿದ್ರಲ್ಲ.
ಮತ್ತೇನು ಮುಗಿದ್ದ ಪರೀಕ್ಷೆ ಎಲ್ಲ ಚೆನ್ನಾಗಿ್ ಬರ್ದ್ರ.
ಹ್ಮ್ ಮೊನ್ನೆ ಇದ್ದತ್ತುು ಚೆನ್ನಾಗ್ ಒಂದೇ ಮುಗ್ದಿರೋದು. ಅ ಚೆನ್ನಾಗ ಆಗಾಗಿದೆ ಮತ್ತೆ ಜಾಸ್ತಿ ದಿನ ರಜೆ ಕೊಟ್ಟಿದ್ದಾರೆ ನಮ್ಗೆ ಈ ಎಸ್ ಸಿಗಾದ. ೆ ಐದ್ ದಿನ ರಜೆ ಇದೆ. ಮತ್ತೆ ಮ್ಯಾತ್ಸ್ಗೆ ಮಾತ್ರ ಒಂದೇ ದಿನ ಇದೆ.
ಈಗ ರಜೆ ಇದೆಲ್ವಾ ಆಗ ಆ ಸಬ್ಜೆಕ್ಟ್ ಓದಕೊಳ್ಳಿ. ಅವಾಗ ಈಜಿ ಆಗುತ್ತೆ.
ಹ್ಮ್ ಹಂಗೆ ಮಾಡ್ಬೇಕು. ಹ್ಮ್.
ಮತ್ತೇನು ಸಮಾಚಾರ.
ಮತ್ತೇಏನಿಲ್ರರಿ ಹೇಳ್ಬೇಕ ನೀವು.
ಪರೀಕ್ಷೆ ಮುಗಿಯೋದು ಯಾವಾಗ.
ಹದ್ಮೂರನೇ ತಾರೀಕು ಮುಗಿಯುತ್ತೆ ಅಂದ್ರೆ.. ಆಹ ಹದ್ನೈದನೇ ತಾರೀಕು ಒಂದು ಲ್ಯಾಬ್ ಇದೆ ಕ್ಯಾಡು.. ಮತ್ತೆ ಇಪ್ಪತ್ತನೇ ತಾರೀಕು ಸಿ ಲ್ಯಾಬ್.. ಮತ್ತೆ ಅಷ್ಟೆ ಮುಗೀತು ಒಂದ್ ವರ್ಷ ಸೆಕೆಂಡ್ ಸೆಮ್ ಮುಗಿಯತ್ತೆ..
ಮತ್ತ ರಜೇನ..
ಹ್ಮ್ ಎಷ್ಟು ದಿನ ಕೊಡ್ತಾರೆ ಅಂತ ಗೊತ್ತಿಲ್ಲ.. ಅದ್ರ ರಜೆ ಇದೆ.. ಮತ್ತೆ ನಾವು ಹಾಸ್ಟೆಲ್ ಬಿಟ್ಟು ಬೇರೆ ಹಾಸ್ಟೆಲ್ಗೆ ಹೋಗ್ತೀವಿ..
ಹ್ಮ್
ಅವಾಗ ನಮ್ಮ್ ವಾರ್ಡನ್ ಮೇಡಮ್ ಅವರು.. ನಮ್ಗೆ ಕಾಲ್ ಮಾಡಿ ಕರೀತಾರೆ ಮನೆಯಲ್ಲಿರ್ತೀವ್ ನಾವ್ ಅವಾಗ ನಾವ್ಬಂದು ನಮ್ದು. ಲಗೇಜ್ ಎಲ್ಲ ತಗೊಂಡೋಗಿ ಹೊಸ ಹಾಸ್ಟೆಲ್ಗೆ ಶಿಫ್ಟ್ ಮಾಡ್ಕೋಬೇಕು.
ಹೌದಾ ಯಾವಾಗಂತೆ ಹೊಸ. ಅ ವಸ್ತಿಗೆ ಹೋಗೋದು..
ನಾ ಒಂದ್ ತಿಂಗ್ಗಳು ಒಂತಾಯ್ತು..
ಹ ಖಂಡಿತ ಆಗುತ್ತಂತ..
ಹ್ಮ್. ಆಗತಂತೆ..
ಹ್ಮ್ ಒಳ್ಳೇದಾಗ್ಲಿ..
ಹ್ಮ್ ನೀವೇನು ಹೇಳ್ತಾ ಇದ್ರಿ. ನೀವೇನೋ ಹೇಳಕ್ ಬಂದ್ರಿ ಅಲ್ಲ
ಏನಿಲ್ಲ..
ಹ್ಮ್.
ಮತ್ತೆ ರಜೆ ಎಷ್ಟು ದಿನ ಗೊತ್ತಿಲ್ಲ ಅಲ್ವಾ..
ಹ್ಮ್ ಇಲ್ಲ ಗೊತ್ತಿಲ್ಲ.. ಎರಡ್ ತಿಂಗ್ಳ ಕೊಡ್ತೀನಿ ಅಂತ ಅಂತ ಅಂದ್ರು ನಮ್ ಹಾಸ್ಟೆಲ್ ನಲ್ಲಿ ಒಂದ.. ಅಕ್ಕ ಅಂದ್ರೆ ಕೊಡ್ತಾರೆ ಅಂತ.. ನಮ್ ಕಾಲೇಜ್ ನಲ್ಲಿ ಎಲ್ಲಾ ಹದ್ನೈದ ದಿನ ಅಷ್ಟೇ ಅಂತ ಹೇಳ್ತಾ ಇದ್ರು..
ಎರಡು ತಿಂಗಳು ಯಾರಿಗೂ ಕೊಡಲ್ಲ.
ಹುಹು ಸೀನಿಯರ್ ಅಕ್ಕ ಹೇಳಿದ್ದು..
ಹ್ಞ ಅವರಿಗೆ ಗೊತ್ತಿರಲ್ಲ ಅನ್ಸುತ್ತೆ ನೋಡಿ..
ಅಂದ್ರೆ ಅವ್ರ್ದ ಅವ್ರದುು ಮುಗ್ದಿದೆ ಅಂದ್ರೆ ಅವ್ರದ್ದು ಫಸ್ಟ್ ಇಯರ್ ಮುಗ್ದಿದೆ..
ಹ.
ಹ್ಮ್.
ಮತ್ತೆ ರಜೆಯಲ್ಲಿ ಏನು ಮಾಡ್ತೀರಾ.
ರಜೆ ನಲ್ಲಿ ಏನಿಲ್ಲ ಟ್ರಿಪ್ ಹೋಗ್ಬೇಕು ಅಂತ ಮಾಡಿದೀವಿ ಅಷ್ಟೆ.. ನಾನು ಯಾರ್ಯಾರ್ಗೋ ಹೇಳ್ತೀನಿ ನಿಮ್ ಜೊತೆ ಬರ್ತೀನಿ ನಿಮ್ ಜೊತೆ ಬರ್ತೀನಿ ಅಂತ.. ನನ್ಗನ್ಸ್ತಾ ಇದೆ ನಾನ್ ಯಾರ್ ಜೊತೆನೂ ಹೋಗಕ್ಕಾಗಲ್ಲ ಸುಮನೆ ಮನೆಯಲ್ಲಿನ್ ಕಳ್ಸೋದಿಲ್ಲ ಅಂತ..
ಎಲ್ಲರಿಗೂ ಏನ ಕೇಳ್ತೀರಾ ನಮ ನಿನ್ನ ಜೊತೆ ಬರ್ತೀನಿ ಅಂತ..
ಎಲ್ಲಾರೂ ನಂ. ಜಾಸ್ತಿ ಕ್ಲೋಸ್ ಇರೋರೇ ಇದ್ದಾರೆ ಅಂದ್ರೆ ಪಿ ಯು ಅವರ್ ಜೊತೆ ಇಲ್ಲಿ ಡಿಗ್ರಿ ಅವ್ರ ಜೊತೆ ಮತ್ತೆ ನಮ್ ಚಿಕ್ಕಪ್ಪ.. ಗಪ್ಪ ಜೊತೆ..
.. ಹಾ ನೀವೆಲ್ಲರಿಗೂ ಹೇಳಿದ್ರೆ ಮತ್ತೆ ಕೊನೆಯಲ್ಲಿ ಯಾರ ಜೊತೆ ಹೋಗ್ತೀರಾ..
ಯಾರ್ ಜೊತೆ ಹೋಗ್ಲ ಅದ ಹೇಳ್ತಾರೋ ಯಾರ್ ಜೊತೆನೂ ಹೋಗಕ್ ಆಗಲ್ಲ ಅದು ಸು್ನೆ ಇದೀನಿ.
ನಿಮ್ಗೆ ಎಲ್ಲಿ ಹೋಗ.. ತುಂಬ ಆಸೆ ಆಗುತ್ತೆ ಹೋಗೋಕ್ಕೆ ಅವ್ರಿಗೆ ಹೇಳಿ ಬರ್ತೀನಿ.. ..
ಎಲ್ಲಾರ ಜೊತೆ ಹೋಗಕ್ಕು ಇಷ್ಟ ಅಂದ್ರೆ ನಮ್ಮ ನಮ್ ಚಿಕ್ಕಪ್ಪ ಜೊತೆ ಬರಲ್ಲ ಅಂತ ಹೇಳಿದ್ರುನು ನಡಿಯತ್ತೆ.. ನನ್ ಪಿ ಯು ಮತ್ತೆ ಡಿಗ್ರಿ ಅವರು ಇದ್ದಾರಲ್ಲ ಅವ್ರಗ್ ಹೆಂಗ ಹೇಳೋದು ಅಂತ ಅಂದ್ರೆ ಮೊದ್ಲಿ ಅಂದ್ರೆ ನಾವ್. ಡಿಗ್ರಿ ಅವ್ರ ಜೊತೆ ಅನ್ಕೊಂಡಿರೋದು ಒಂದ್ನದಲ್ಲಿ ಹೋಗಿ ಬಂದ್ ಆ್ಬಹುದು.. ಪ್ಯೂರ್ ಜೊತೆ ಅನ್ಕೊಂಡಿ ನಾಲ್ಕ್ ದಿನ ಆದ್ರೂ ಬೇಕಾಗತ್ತೆ ಅಂದ್ರೆ ಅಲ್ಲಿರ್ಬೇಕಾಗತ್ತೆ ಇದಾ ಮೊದ್ಲ ಇವ್ರ ಜೊತೆ ಹೋಗ್ ಬಂದಬಿಟ್ಟ ಮತ್ತ ಅವ್ರ ಜೊತೆ ಹೋಗೋಣ ಅಂತ ಅಂದ್ರ ಅವ್ರ ಜೊತೆ ಹೋಗ್ ಬಂದ ಮೇಲೆ ಇ್ರ ಜೊತೆ ಹೋಗೋಣ ಅಂತ
ಹ್ಮ್
ಸರಿ ಸರಿ ಮತ್ತೇನು
ಮತ್ತೆ ಏನ್ ಹೇಳಿಲ್ಲ್
ನಿಮಗೆ ಇಷ್ಟ ಆಗಿರೋ ನಟ ಯಾರು.
ನನ್ಗೆ ಯಾರಿಲ್ಲ ನನ್ ನನ್ ನೋಡಲ್ಲ ಹೆಚ್ಚಾಗಿ
ಸಿನಿಮಾನೇ ನೋಡಲ್ವಾ..
ಇಲ್ಲ.. ನೋಡ್ತೀನಿ ಆದ್ರ ನನ ರೀಲ್ಸ್ ನೋಡ್ತೀನಿ ನಿನ್ನೆ ರಾತ್ರಿ ನಿನ್ನೆ ಅಲ್ಲ ಮೊನ್ನೆ ರಾತ್ರಿ ಒಂದು ನೋಡಿದೆ ಕಿಲ್ ಅಂತ ಹಿಂದಿ ಮೂವಿ.
ಹಾ
ಚೆನ್ನಾಗಿತ್ತು. ಬರೀಯದು ಟ್ರೈನಲ್ಲಿನೇ ಸ್ಟಾರ್ಟ್ ಆದ್ರೆ ಅಂದ್ರೆ ಅಲ್ಲೇ ಸ್ಟಾರ್ಟ್ ಆಗ್ಬೋದು ಅಲ್ಲೇ ಎಂಡ್ ಆಗ್ಬೋದು ಬರೀ ಕೊಲೆ ಮಾಡೋದೆೇ ಅದು
ಹ್ಮ್ ಹ್ಮ್
ಒಂದು ಹಾಡಿಲ್ಲ ಏನಿಲ್ಲ ಬರ್ರಿ ಕೊಲೆ ಮಾಡೋದಷ್ಟೆ
ಹೌದಾ
ಹ್ಮ್ ಚೆನ್ನಾಗಿತ್ತು
ಕೋಲೆ ಮಾಡೋದು ಇಷ್ಟ ಆಯಿತಾ ನಿನಗೆ
ಹ್ಮ ಮತ್ತೆ ಚೆನ್ನಾಗ ಅನ್ಸ ನಂಗೆ ಸೈಟಿಂಗ್ ಇದ್ರೆ ಇಷ್ಟ ಆಗ್ತಾ ಇರ್ಲಿಲ್ಲ ಆದ್ರೂ ನನ್ಗಿಷ್ಟ ಆಯ್ತು ಫಸ್ಟ್ ಟೈಮ್ ಚೆನ್ನಾಗಿತ್ತು.
ಹ್ಮ್
ನೀವು ಆ ಸೀನ್ ನ ರೀಲ್ಸ್ ಅಲ್ಲಿ ನೋಡಿ ನೋಡಿರ್ತೀರ ನೀವು ಆ ಸೀನ್ ನ ರೀಲ್ಸ್ ಅಲ್ಲಿ
ನಾನೆಲ್ಲೂ ನೋಡಿಲ್ವಲ್ಲ
ಏನಂದ್ರೆ ಅವ ಹೀರೋಯಿನ್ಗೆ ಅವನ್ ವಿಲನ್ ಇಲ್ಲಿ ಒಟ್ಟು ಕಟ್ಟೆಗೆ ಕತ್ಗೆ ಕುಚ್ ಕುಚ್ಬಿಟ್ಟು ಹಿಂಗೆ ಟ್ರೈನಿಂದ ಹೊರಗಡೆ ಆಗ್ಬಿಡ್ತಾರೆ ಅವಾಗಗ್ಗಮ್ಮ ಪಬಸ ಹೊಸಸ ಅಂತ ಬರುತ್ತೆ ಅಲ್ಲಾ
ಹ್ಮ ಇಲ್ಲ ನನಗೆ ಗೊತ್ತಿಲ್ಲ
ನೀವ್ ನೋಡಿರಲ್ಲ ಬಿೇಡ್ರಿ
ಏನಿದ ಏನದು ಕತೆ
ಅಂದ್ರೆ ಫಸ್ಟ್ ಅದು ಮುನ್ ಒಂದು ಹುಡುಗಿಗೆ ಹೀರೋಯಿನ್ಗೆ ಬ ಅವ್ರಪ್ಪ ಪೊಲೀಸ್ ಇರ್ತಾರೆ
ಹ
ಅವರು ಮದ್ವೆ ಫಿಕ್ಸ್ ಮಾಡಿರ್ತಾರೆ ಅಂದ್ರೆ ಬೇರೆ ಹುಡ್ಗ ಜೊತೆ ಎಂಗೇಜ್ಮೆಂಟ್ ಇರುತ್ತೆ ಅವ್ರ ತಂಗಿಗ್ ಹೇಳ್ತಾಳೆ ಅವಳು ಹೀರೋಯಿನ್ ನನ್ ಎಂಗೇಜ್ಮೆಂಟ್ ಯಾರ್ ಜೊತೆ ಮಾಡ್ಕೊಂಡ್ರುನು ಮದ್ವೆ ಆಗೋದು ಅವನ್ಗೆ ಅಂತ ಅಂದ್ರೆ ಹೀರೋಗೆ ಮತ್ತೆ ಎಂಗೇಜ್ಮೆಂಟ್ ಎಲ್ಲ ಮುಗಿಯತ್ತೆ ಅವನು ಹೀರೋ ಬಂದ್ಬಿಟ್ಟು ಅವಳ್ಗೆ ಕೇಳ್ತಾನೆ. ಹೊಲ್ಟೋಗೋಣ ಅಂತ ಅವಾಗ ಅವ್ಳು ಹೇಳ್ತಾಳೆ. ನಾವ್ ಹೋದ್ರೆ ನಾವ್ಪ್ಪಾ ನಮ್ಮನ್ನ ಸಾಯಿಸ ಬಿಿಡ್ತಾರೆ ಅಂತ. ಅದಕ್ ಅವನ ಅಂತಾನೆ ನನ್ ಜೊತೆ ನಿನ್ ಸಾಯಕುನು ಇಷ್ಟ ಇಲ್ವಾ ಅಂತ. ಅದಕ್ ಅವ್ಳ ಅಂತಾಳೆ ನಾನನ್ ನಿನ್ ಜೊತೆ ಬದುಕ್ಬೇಕು ಅನ್ಕೊಂಡಿದೀನಿ ಸಾಯ್ಬೇಕು ಅಂತ ಅಲ್ಲ ಅಂತ ಅ. ಕಳ ಹೇಳ್ತಾಳೆ. ಮತ್ತೆ ಅವ್ರು ಹೊಟ ಅವ್ನು ಹೊರಟೋಗ್ತಾನೆ ಮತ್ತೆ ಅವ್ರು ಹೊರಟೋಗ್ತಾನೆ ಮತ್ತೆ ಅವ್ರ ಅಪ್ಪ ಅದು ಟ್ರಾನ್ಸ್ಫರ್ ಆ. ಆಗಿರುತ್ತೆ ಬೇರೆ ಇದಕ್ಕೆ.
ಹ.
ಮತ್ತ ಅವರೆಲ್ಲಾ ಟ್ರೈನಲ್ಲಿ ಹೋಗ್ಬೇಕಾದ್ರೆ ಅ ಅವನು ಅದೇ ಟ್ರೈನ್ ಹೀರೋನು ಅದೇ ಟ್ರೈನ್ ಬಂದಿರ್ತಾನೆ ಹೀರೋಯನ್ ಅದೇ ಟ್ರೈನ್ ನಲ್ಲಿ ಬಂದಿರ್ತಾರೆ ಇವರು ರೌಡೀಸ್ ಒಂದು ನಲ್ವತ್ತು ಜನಾ ಅವ್ರ್ದು ಅಂದ್ರೆ ಫೋನ್ ಎಲ್ಲ ಇದು ಸಿಗ್ನಲ್ ಇದಿರ ಆಫ್ ಮಾಡಿಬಿಟ್ಟು ಹ್ ಇದು. ರಾಬ್ರಿ ಮಾಡ್ರೆ ಕಳ್ತನ ಮಾಡೋದು ಅವ್ರ ಹತ್ರ ಇರೋದೆಲ್ಲ ತಗೋಬಿಡೋದು. ಯಾರಾದ್ರೂ ಅಡ್ಡ ಬಂದ್ರೆ ಅವ್ರಗ್ ಸೈಜ್ ಬಿಡುವುದು ಎರು ಬಂದ್ರೆ. ಅಗೆೆ ುಲ್ ಅಗೆೆ. ಅಲ್ಲಿ ಸ್ಟಾರ್ಟಿಂಗ್ ಸ್ಟಾರ್ಟ್ ಆಗುತ್ತೆ ಆಲ್ರೆಡಿ ಅವ್ರ ರಿಲೇಷನ್ಸ್ ನ. ಸಾಯಸ್ ಬಿಡ್ತಾರೆ ಮತ್ತೆ ಅವ್ರ ಅಪ್ಪನ ಓಡಿತಾರೆ ಮತ್ತೆ ಹೀರೋಯಿನ್ಗೆ ಇದ ಸಾಯ್ಸಕ್ ಹೋಗ್ತಾ ಇದ್ರೆ. ನೀರೋ ಬಂತು ಜಗಳ ಮಾಡ್ತಾನೆ ಅವನ್ಗೆಲ್ಲ ಹೊಡಿತಾನೆ. ಫುಲ್ ಜಾಸ್ತಿ ದೊಡ್ದಾಗ ಜಗಳ ಆಗತ್ತೆ.
ಹಾ.
ಒಂದಿಬ್ಬರ ಆದ್ಮೇಲೆ ಹೀರೋಯನ್ನ ಸಾಯಜ್ ಬಿಡ್ತಾನೆ. ಅದ ಕನ್ ಕೋಪ ಬಂದು ಅದು ಫುಲ್ ಇದನ್ನೆಲ್ಲಾ ಸಾಯಿಸ್ಬಿಡತೆ. ಅಂದ್ರೆ ಅವರು ನಲ್ವತ್ ಜನ ಎಷ್ಟಿದ್ದಾರೆ ಬರೀ ಅದೇ. ಮತ್ತೆ ಅವಳ ಈರೋ ಇನ್ನು ಮಾತ್ ತಗೊಂಡಿರ್ತಾಳೆ. ಅವ್ರ ತಂಗಿ ವಾಶ್ರೂಮ್ ಅಂತ ಹೋಗಿದ್ದವಾಗ ಅವ್ರತ್ರ ಇರ್ತಾಳೆ. ಆ ಕಡೆ ಬೇರೆ ಬೋಗಿನಲ್ಲಿ ಸಿಕ್ಕಾಕೊಂಡಿರ್ತಾಳೆ. ಅವಳು ಪ್ರಾಮಿಸ್ ತಗೊತಾಳೆ ನಂತ. ತಂಗಿನ ಉಡ್ಕೊ ಬಂದು ಕೊಡ್ಬೇಕು ಅವಳು ನಮ್ ಪ್ರಾಣ ಇದ್ದಾಳೆ ಅಂತ. ಅವಳು ಕೊಟ್ಟಿರೋ ಮಾರ್ತ್ಗೋಸ್ಕರ ಅವ ಟ್ರೈನಲ್ಲಿ ಇರೋ ಸ್ವಲ್ಪ ಜನಾನ. ಮತ್ತೆ ಅವ್ರ ತಂಗಿನ ಅವ್ರಪ್ಪ ಅವ್ರಮ್ಮನ ಎಲ್ರನುೂ ಕಾಪಾಡ್ತಾನೆ ಮತ್ತೆ ಅವನ ಸ್ನೇಹಿತ ಇರ್ತಾನೆ.
ಅ.
ಇರೋದು ಅವನ್ಗುನು ಅವನ್ ಕಳ್ಕೋಬಿಡ್ತಾನೆ ಅವ್ನುನು ಅವನ ಜೊತೆ ಬರ್ತೀನಿ ಅಂತ. ಾಗ ಅವನ ಹೀರೋ ಹೇಳ್ತಾನೆ ನಾನು ಆಲ್ರೆಡಿ. ತೊಲಿಕಾನ ಕಳ್ಕೊಂಡಿದೀನಿ ನಿನ್ಗೂ ಕಳ್ಕೊಳಕ್ ನಂಗ ಇಷ್ಟ ಇಲ್ಲ ಅಂತ. ಅವನ್ ನ್ಗೆ ಕಾವಲು ಆಗಿರ್ತಾರೆ ಅಂದ್ರೆ ಹೀರೋ ಇನ್ ಅವ್ರ ಅಮ್ಮ ಅ ಅಮ್ಮ ಅಪ್ಪ ತಂಗಿ. ಹಗೆ. ಮತ್ತೆ ಅಂದ್ೂನು ಸೈಜ್ ಬಿಡ್ತಾರೆ ಮತ್ತೆ ಒನ್ ಕೊನೆಗೆ ಬಂದು ರೈಲ್ವೆ ಸ್ಟೇಷನ್ಲ್ಲಿ ಇಳ್ಕೊಂಡು ಕೂತ್ಕೋತಾನೆ ಅವನ್ ಅವಳು ಅವನು ಇಮ್ಯಾಜಿನ್ ಮಾಡ್ಕೊಂತಾನೆ ಅವ್ಳು ಬಂದು ಅವನ್ ಪಕ್ಕದಲ್ಲಿ ಕೂತಿ ಪೂಜತ್ನಲೆ ಎತ್ತ ಮಲ್ಕೊಂಡಿ ಹೇಳ್ದಂಗೆ ನಾನು ನಿನ್ ಜೊತೆ ಸಾಯ್ಬೇಕು ಅನ್ಕೊಂಡಿಲ್ಲ ಬದಕ್ಬೇಕು ಅಂತ ಅನ್ಕೊಂಡಿದೀನಿ ಅಂತ ಮತ್ತೆ ಅಷ್ಟಕ್ಕೆ ಮುಗಿಯತ್ತೇ
ಸಹನ ಅವರೇ ಮುಂದಿನ ಕರೆನಲ್ಲಿ ಸಿಗೋಣ ಎಲ್ರು.
ಹಾ.
ಹ್ಮ.